ಹಲೋ
ಅಲೋ ಅರಾಮೇದನಪ್ಪಾ ಹೆಬ್ಬುಲಿ
ಹಾ ಆರಾಮನ ನೋಡಣ ನೀವು ಆರಾಮ
ಹೂ ಊಟ
ನಿಮ್ದಾಗದಣ್ಣ
ಹಾ ನಮ್ದು ಆಯ್ತತ್ ದೊಡ್ಡ ನಾವ ಇಿನ
ಮನೆಯಲ್ಲೇ ಆರಾಮಣ
ಹಾ ಮನೆಯರೆಲ್ಲಾರು ಆರಾಮಾರಪ್ಪಾ ನಾವು ಆರಾಮ ಇದೀವಿ
ಹೂ ಮತ್ತೆ ಕೆಲ್ಸ ಮತ್ತ
ಹೂ ನಾನ್ ಇೇತಾನ ಹೊಲ್ದ ಕಡೆ ಹೋಗಿದ್ದೆ ಹೊಲ್ಕ್ಕ ಹೋಗಿ ಸ್ ನೀೇರ್ ಬಿಿಟ್ಟ ಬಂದ ನಾ ಇನ್ೇ ಮನಗ್ ಬಂದ ಇನ್ ಚೌಕ ಮಾಡ್ಬೇಕ ಅಂದು
ಹೌದಣ್ಣ ಹೊಲ ಎಷ್ಟು ಎಕರೆ ಮಾಡಿರಣ್ಣ
ಹೊಲ ಒಂದು ಏಳು ಎಕರೆ ಅವ
ಏನೇನ್ ಬಿತ್ತರಣ ಮತ್ತ ಹೊಲ್ದಾಗ
ಒಂದು ನಾಲ್ಕುವರೆ ಎಕ್ರೆ ಹತ್ತಿ ಬಿತ್ತಿವಿ
ಹನ
ಇನು ಒಂದು ಇನ್ನೊಂದ್ ಎರಡು ಎರಡವರೆ ಎಕ್ರೆ ತೊಗರಿ ಬಿತ್ತೀವಿ ತೊಗರಿ
ತೊಗರಿ ಬಿಟ್ಟಿರಿಣ ಏನ್ ಮತ್ತ ಮಳೆಗಿಳಿ ನಿಮ್ ಕಡೆ ಅದನ ಕ್ಯಾನಲ್ ನೀರ್ ಬಿಡ್ಲಐತ್ರಿ
ಮಳೆ ಪಳಿ ಏನಿರಲ್ಲ ಅಷ್ಟೇ ಫಸ್ಟ್ಗ ಸ್ಟಾರ್ಟಿಂಗ್ ಒಸತಿ ಮಳೆ ಬಂದಿರ್ತ ಅವಾಗ ಊರಿಗೆ ಬಿಟ್ಟವಿ ಅವಾಗ ಸ್ವಲ್ಪ ಮಳೆ ಮಲಕ್ಕೆ ಬಿಟ್ಟಿತ್ತು ಸ್ವಲ್ಪ ಬಗ್ಲ ಅಂದಾಗ ಸ್ವಲ್ಪ ಮೋಟರ್ ಅದ ರಿಗೆ ಸ್ವಲ್ಪ ಎಪ್ಪ ಜನ ಅಂತ ಬ ನೀರುಸ್ಕೊಂಡ್ ಬಿುಟ್ಟಿ
ಹಾ ಹಾ
ಹ ಮತ್ತ ಮೊನ್ನೆ ಮೊನ್ನೆ ಒಂದಿವ ಸ್ವಲ್ಪ ಮಳೆ ಆಯ್ತಲ್ಲ ಅದಕ್ಕೆ ಸ್ವಲ್ಪ ನಡತದೆ ಜೀವನ ಹ
ಹೌದ ಹೌ ಮತ್ತೆಣ ಮತ್ತ ಎಣ್ಣೆಬ್ಬ ಅಬ್ರ ಎಲ್ಲಾ ಕೊಡ್ಲಾ ಹತ್ತರನ್ನಂಗ ಐತತ್ತತಿ
ಹಾ ಏನಾ ಎಣ್ಣಿ ಗೊಬ್ಬರ ಏನಿಲ್ಲ
ಹೂ ಹೂ
ನ ನ ಎಡಿ ಓಡಿತಿ ಸಜ ಸ ಹ್ಮ ಅಡಿಗೊಡಿ ಬಕ್ಕಲ್ಲ. ಅಡಿ ಒಳಗುುದು ಸಪತ್ತ ವಿಶೇಷ ನಮಲ್ ಗೊಬ್ಬರ ಎಡ್ತು.
ಹಾ ಕರೆಕ್್ ಕರೆಕ್ಾದಾನ
ಈ ಸದ್ದ ಎಲ್ಲ ಈ ಸದ್ದ ಗೊಬ್ಬರ ಹ ಇಟ್ಟುಬ ಬಿಟ್ಟಿ ಹಪ್ಪ ಅಂತ ಅಂದ್ರೆ ಎಲ್ಲಾ ಅದುಗಡೆ ಬ ಎಲ್ಲ ಸ್ಥತಿ ಹೋಗ್ಬಡ್ದು ಕೊಬರ ಅದೇ ಅೇ ಜಾಂಗಾಯ ಕುಳಕ
ಹಾ ಕ ಹ
ಅದ್ರ ಸಲಂದೆ ಫಸ್ಟ್ ಅಡಿವಾಳ ಸರಿಿತ ಸ್ಯಾಮುಲ್ ಗೊಬ್ರಡಕಿ ಗೊಬ್ಬರ ಎಟ್ಟು ಒಂದು ಹದಿನೈದು ಎಣ್ಣೆ ಹೊಡಿತೀವಿ
ಹೌದೌದು.
ಆಮೇಲ್ ಬರತನ್ನ ಆಮೇಲ್ ಆ ಕಡೆ ಒಂದ ಎರಡು. ಮೂರು ನಾಲ್ಕು ವಾರ ಬಿಡಬೇಕು. ಮೊಟ್ಟೆಯ. ಮತ್ತೊಂದ್ ಸತಿ ಎಡಿ ಒಡ ಸತಿ ತೆಗಸ ಗೊಬ್ಬರ ಆಯ್ಕತಿ ಎಣ್ಣಿ ಹೊಡಬಿಡ್ಬೇಕು ಆ ಕಡೆ. ಏನು ಮೇಂಟೆನೆನ್ಸ್ ಬೇಕಾಗಿರದಕ್ಕೆ.
ಹ್ಮ್ಮ್ ಕರೆಕ್ಟ್ ಅ ಕರೆಕ್ಟ.
ಮನಗಂಡ್ ಅಕಡೆ ಆಂಧ್ರ ಕೋ ದಸ ಮನಗಂಡ ಆಧನಿ ಲೈಂದ್ರ ಜೀವಂದ ಆಗ್ಬಿಟ್ಟು ಶಕ್ತಿ. ಮನ್ ಅಂತಗೆಸ ಬೀಜರ.
ಹಾ ಸತಿಮಾನದು ವಿಜತ್ತು ಮಂದರಣ.
ಹ ವಾದ ವರ್ಷ ಹಾಕಿದವಲ್ಲ ಒಂದೊಂದ್ ಗಿಡಕ ಏನಿಲ್ಲಪ್ಪ ಅಂತಂದ್ರ. ಅರವತ್ತ ಅರವತ್ತ ಅರವತ್ತರ ವಷಿಂದ ತೊಂಬತ್ತೈದು ನೂರ ಐದು. ಒಂತರನ ಆಗತ್ತಿದು ಹಾ ಕಾಯಿಗಳು.
ಕಾಯಣ ಅಂಗ ಜಬರ್ದಸ್ತ ಶ ಮ ಬ.
ಹ್ಮ್ ಶಕ್ತಿಮಾನ ಬೀಜ ಅದು. ಸನಿಪ್ ಸನಿಪ್ ಊರಬಾರದು ಸ್ವಲ್ಪ ದೂರ ದೂರ ಉರ್ಬೇಕು ಒಂದ. ಮೀಟರ್ದಾಗ ಒಬ್ಬರೇ ಒಂದು ಮೂರ್ ಗಿಡ ಅಷ್ಟೇ ಕುಂದಕೊಂಡ ಹಂಗ ಆ ತರ ಊರದೇವಪ್ಪಾ ಅಂತಂದ್ರ.
ಗಿಡ ನ ದೊಡವು ಅತವಾ ಕಾಯಿನ ಜಗ್ಗಿ ಆತವಾ.
ಅದನು ಕರೆಕ್ಟ್ ಅದ ದೂರ್ ದೂರ್ ಮಾಡ್ಬಬೇಕ ಸ್ವಲ್ಪ ಹಂಗಂದ್ರ. ಕಾಯ ಮಾಮೂಲಿ ಎಲ್ಲ ಅರ್ವ. ನೂರ ತೊಂಬತ್ತು ತೊಂಬತ್ತು ಇಲ್ಲಂದ ನೂರ ಐದ ಹತ್ತ ಸ್ವಲ್ಪ.
ಏ ಗಿಡ ಅಂಗೆ ಬಿಳಿತವ ನಮ್ದು. ಗಡ ಹಂಗೆ ಬಿಡುತ್ತೆ ನ ಹತ್ರ ನೀನು. ಅತ್ತಿ ಬಿಡಸ್ಬೇಕಪ್ಪಾ ಅಂತ ಅಂದ್ರ ನೀನ್ ಒಟ್ಟ ಕುಂತಕೊಂಡು ಬಿಡಸಂಗೆ ಇಲ್ಲ ಬರೀ ನಿ ನಿಂತ ಗೊಂಡೆ ಬಿಡಸಬೇಕು.
ಅಲ್ಲಾ ವಜ್ಜದಣ ಹಸರುತ ದಬಾಷ ಸೀರ ಹಂಗಂದ್ರ.
ಹ್ಮ್ಮ್ ಅದನ ಹೇಳಿವಲ್ಲ ಮತ. ಹೊಲ್ದಾಗ ಅದ್ರ ಅತ್ತಿ ಅಂತಂದ್ರ ಇನ್ ಕೇಳತ್ತ ನಿಮ. ಅರೆಗ ಹೊಲದ ಬಗಲಗೆ ಅದ. ಕ್ಯಾನಲ್ ಕ್ಯಾನಲ್ ನೀರ ಹಿಂಗೆ ಬಂದ್ರ ಹಿಂಗ ವಳಿಸಿ ಬಿಡೋದು ಕ್ಯಾನಲ್ ನೀರ ಬಂದವಪ್ಪ ಅಂದ್ರ.
ಹ್ಮಂ ಹ್ಮಂ ಅಂಗಾರೆ ಎಷ್ಟು ಕಿಂಟಲ್ ಆಗ್ಯದ ಅಣ್ಣ ಆ ಸುರುತ.
ವಾದ ಸತಿ ಒಂದು ಎಪ್ಪತ್ ಕಿಂಟಲ್ ಹಂಗ ಆಗ್ಯದ.
ಅಪ್ಪತ್ ಎಂಗಾ ಕಿಂಟಲ್ ಮಾರೆರ ಅಣ್ಣ.
ಹ್ಮ ಒಂದು ಕ್ವಿಂಟಲ್ಕ ಒಂಬತ್ತು ಸಾವಿರ ಹೋಗ್ಯವ.
ಓಕೆ.
ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಮ. ಹತ್ತೂುವರಿ ಸಾವಿರ ಹನ್ನೊಂದ ಸಾವಿರ ಹಾಂಗ ಹೋಗ್ಯವ ಆಮೇಲೆ ಹಿಂದ ಮಾರಿದ. ಇದು ಎಲ್ಲಸ ಒಂಬತ್ತ ಸಾವಿರ ಎಂಟ ಸಾವಿರ ಇ ಎಷ್ಟು ತನ ಬಂದವ.
ಹ್ಮ್ ಹ್ಮ್ ಹ್ಮ್.
ಆಗಿತ್ತ ನೋಡ ಹೋದ ವರ್ಷ ಆರಾಮ್ ನಾಲ್ಕವರೆ ಎಕರೆದಾಗ ಬರೀ ಹತ್ತಿ ಇದೆ ಏನಿಲ್ಲಾ ಅಂತಂದ್ರ. ಹ್ಮ್ಮ್ ಆರು ಆರು ಲಕ್ಷ ದು.
ಆರು ಲಕ್ಷ ಪಟ್ಟಿ ಹಾಗ್ಯದ ಅಂಗ ಅಂದ್ರ ತೊಗರಿದು ಎಷ್ಟು ಆಗ್ಯದ ಅಣ್ಣ.
ಹ್ಮ್ಮ್ ತೊಗೋರಿ ಅದು ವಾದ ವರ್ಷ ಯಾಕ ಬೆಳಿಲ್ಲ ತೊಗೋರಿ ಬೆಳದರನ ಕರೆಕ್ಟ್ ಆಗಿ . ಅಷ್ಟೇ ಒಂದ ಐವತ್ತು ಸಾವಿರ ರೂಪಾಯಿ ಬಂದ ಅಷ್ಟೇ. ಇವು ಸ್ವಲ್ಪ ನೀರ ನಿಂತಕೇಸಿ ತೋಗರಿ ಎಲ್ಲ ಒಣಿಗಿ ಹೋಗತವ.
ಹ್ಮ್ ಹ್ಮ್ ಹತ್ತಿದಾಗ್ರೆ ಒಂದು ಪ್ರಾಫಿಟ್ ಆಗತ್ತ ತಗೊ ಅಣ್ಣ ಒಂದರದಾಗ ಹೋದ್ರೆ ಒಂದರದಾಗ ಉಳದಿರತದ.
ಹ್ಮ್ಮ್ ಐಡಿಯಾ ಹಿಂಗೆ ಮಾಡತಿನಿ ಎಲ್ಲಾಟ್ಟ ಅದನೆ ಹಾಕಿಕೇಸಿ ಕುಂತಬಿಡತೀನಿ. ಸದ ಒಂದರದಾಗ ಹೋದ್ರ ಒಂದದಾಗಿ ಇರ್ಬೇಕು ಅಂತಕೆಸಿ ಯಾಡ್ ಆಗಿಬಡತ್ತ ನ ಆಕಡೆ.
ಹ್ಮ್ ಹ್ಮ್ ಹ್ಮ್.
ಹ್ಮ್. ಒಂದ್ ವರ್ಷ ತೊಗರಿಗೆ ರೇಟ್ ಜಾಸ್ತಿ ಇತ್ತಪ್ಪ ಅಂತಂದ್ರ ಆಮೇಲ್. ಬರೋ ವರ್ಷ ಬರೇ ತೋಗರಿ ಹಾಕಿಬಿಡ್ತಾರ ಮಂದಿ. ಅವ ಅವಾಗ ಆಟೋಮೆಟಿಕ್ ಆಟೋಮೆಟಿಕ್ ಆಗಿ ಎಸ್ಂದ. ತೋಗರಿ ರೇಟ್ ಕಡಿಮೆ ಆಗಿ ಬಿಡ್ತವ.
ಹ್ಮ್ ಹ್ಮ್ ಅದರ ಆಯ್ತ ಮ.
ಮತ್ತ ಅಕ್ಕಿ ರೇಟ್ ಹೆಚ್ಚ ಆಗಿ ಬಿಡ್ತಾ ಹಿಂಗ ಐಡಿಯಾ ಹೊಡಿ ಗೇರಿಂದ ನಾಲ್ಕ ರುಪಾಯಿ ಮೈಲಿಗೆ ಮಾಡ್ಬೇಕ ನಾವ ಏನಿದ್ರನು. ಮಾಡಲಾರದ ಸುಮ್ಮ್ನೆಲ್ಲಾರ ಬಿತ್. ತಾರಲ ಅದೇ ತರ ಬಿತ್ತಿದಿವಿ ಅಪ್ಪಾ ಅಂತ ಅಂದ್ರ ಏನ ಲಾಭ ಇರಲ್ಲ ಏನಾರಾ ಹಂಗೆ ಹೋಗ್ ಬೇಕ್ ಅಗತದ.
ಹ್ಮ.
ಹ್ಮ್ ನೀವ ಏನ್ ಮಾಡ್ರಿ.
ಹಾ ಸ್ವಲ್ಪ ಕುರಿ ಮಾಡಿದ್ದೆ ಫಾರ್ಮ್ ಹೌಸ್ ಮಾಡಿದಿವರಿ ಒಂದ ಐವತ್ತ ಕುರಿ ತಗೊಂಡಿನನಿ. ತೋೊಂಡ ಕೇರಿ ಮಾಡಿ ನೋಡೋಣ ಏನ್ ಮಾಡ್ತರಿ ಸುಮ್ಮ್ ಅದೇ ಮೈಸ್ಕೂರ್ತ್ ಹೋಗೋದ ಒಂದ. ಒಬ್ಬ ನೀಗ ಆಳ್ ಮಗ ನೀ ಇಟ್ಕೊಂಡಿದ್ದೀನಿ.
ನಾ ಹೇಳಲ ಈಗ ಒ ಒಬ್ಬ ಮನುಷ್ಯ ಇಪ್ಪತ್ ಎಕರೆ ಹೊಲ ಇರೋದೇನೋ ಒಂದೇ. ಒಬ್ಬ ಮನುಷ್ಯನ ಬಲಿ ಐವತ್ತ ಕುರಿಗಳಿರದೇ ಏನ ಒಂದೇ.
ಹಂಗೈ್ತಣ್ಣ ಏನ ಸುಮ್ಮ್ ನೋ ಒಬ್ಬರ ನಮ್ಮ. ಮನಿ ಬಗಲಾಗ ಮಾಡಿದ್ದ ಅವ ಹೇಳದ ಒಂದ್ ಹತ್ತ್ ಕುರಿ ತಗೋಪ. ತೊೊಂಡ್ ಕರೆ ಸುಮ ಮಾಡ್ಕೊತ ಹೋಗ ಯದ ಫುಜಲ್ ಮೊಬೈಲ್ ನೋಡ್ಕೋತ ಅದು ಮಾಡತಿ ಅಂತ. ಹಾ ನಾ ಅಂದ್ಯಆಯ್ತ . ಪಾ ಅಂತ ಕೆರಿ ನಾ ಒಂದ್ ಹತ್ ಕುರಿ ತಗೊಂಡೆ ಹತ್ ಕುರಿ ನಿಂದ. ಒಂದ ಒಂದ ಆರ ಸ. ನ ಸುಲ ಗ್ಂತ ಮತ್ತೆ ಹಿಂಗೆ ಹೆಚ್ಚ ಹಾಕೋತ ಈಗ ಐವತ್ತ ಬಂದ ನಿಂತ ಅಣ್ಣ. ಚಲೋ ದ ಒಂದ ಸಡ್ ಗಿಡ್ ಹೊಡಿದಿನಿ ಹೊಲದಾಗ. ಸಡ್ ಗಿಡ್ ಹೊಡೆದ ಕೆರೆ ಈಗ ಆರಾಮ್ ಶಿಸ್ತ ಮಾಡಿನ ಅದನ.
ಲಾಭ ಜಾಸ್ತಿ ಆದದ ಅದ್ರಾಗ ಲಾಭ ಕಂಡಂಗ ಜಾಸ್ತಿ ಆದ.
ಹ್ಮ್ ಅದೇ ಹೇಳೋಣ ಜಾಸ್ತಿ ಅರಂತ ಏನಾದ್ರುೂ ಅದರ. ಕುರಿನೂ ಮಾರೀಲ್ ನ.
ಹಾ ಹಾ.
ಹ್ಮ ಹಂಗೆ ಹೆಚ್ಚಾ ಅಕೊತ ಹೋಗ್ ಬೇಕ್ ಅಂತ ಕೆರೆ ನ ಅದನ ಒಂದ ಕುರಿ ಮಾರಿಲ್ಲ. ಈಗ ಒಬ್ಬನ ಕೆಲ್ಸಗ ಇಟ್ಕೊಂಡಿನಿ ಈಗ ಮತ್ ಹೆಚ್ಚಿಗ ಅಗಲತವ ಕುರಿ. ಮತ್ತ ತಳಗ ಮೀನ್ದ ಫಿಶ್ ಇದು ಮಾಡ್ ಬೇಕ್ ಅಂದಿನಿ ನೋಡ್. ಅದಕ್ಕ ಒಂದ್ ಸಡ್ ಹೊಡದ ಕೆರೆಯಿಂದ ಕೆರಿ ಮಾಡ್ದಂಗ ಮಾಡಕೆರೆ ಅದೊಂದ್ ಸ್ವಲ್ಪ. ಪೀಸ್ ಪಫಾರ್ಮ್ ಮಾಡ್ಬೇಕಂತ ಮಾಡಿದ್ದೆ ನಾವ.
ಹೌದೌತ್ ಅದನ್ನ ಮಾಡಿದ್ಯಪ್ಪಾ ಅಂತಂದ್ರೆ ನನಗ ಇನ್ನ ಫುಲ್ ಲಾಭ ಆಗಿಬಿಡುತ್ತದ. ನಿನ್ನಗ ಯಾರ ಕೈ ಹಿಡಿರ ಇಲ್ಲ.
ನಮ್ ಊರಾಗ ಒಂದ್ ಕೆರೆ ಐತಿ ಪೂರ ಅದು ನೀರ್ ಗೀರ್ ಎಲ್ಲಾ ಸ್ಟಾಕ್ ಆಗ್ತವ ಅದ. ತೊಂಬಂದ್ ಕರಿ ಒಂದ್ ಐ್ ಸಾವಿರ ಇಿನ ಆಗ್ಬಿಟ್ರೆ ಐ್ತ ಸಣ್ಣ ಸಣ್ಣ. ತೋ ಬಂದ ಕೆರೆ ಒಂದ್ ಆರು ತಿಂಗಳ ಆದ್ಮೇಾಲ ಮತ್ ಮಾರಿದರ ಮತ್ ಪ್ರಾಫಿಟ್ ಇರತ್ ಅದರಗನು. ನಾ ಪ್ಲಾನ್ ಹಾಕಿವಿ ಅಣ್ಣ.
ಮತ್ತೆ ಇದೆಲ್ಲ ಕೆರಿ ಏನ ಸ್ವಂತ ನಿಮ್ದೇ ಆದ ಏನ ಊರಂದ ಅದ ಕೆರಿ.
ಎಲ್ಲಣ್ಣ ಸ್ವಂತ ಆದ ಊರು ನಮ್ ಹೊಲ್ದಾಗ ಅದ ಇದ.
ಹ್ಮ್ ಹ್ಮ್.
ನಾವ್ ಏನ್ ಮಾಡಿದ್ದವಣ್ಣ ನಮ್ ಹೊಲ್ದಾಗ ಮರಮಿತ್. ಅದು ಮಾರಮ ಹೊಡೆದೇವಿ. ಮರ ರೋಡ್ ಕೆಲ್ಸ ನಡೆದಿತ್ತು ನಮ್ಮ್ ಊರಿನ್ ಹೊಲಗ. ಒಂದು ಏನಿಲ್ಲ ಅಂದ್ರ ಒಂದು ಹತ್ತುವರೆ ಲಕ್ಷಕ್ಕ ಮರುಮಗದಣ ಅಲಿಲ್ಲ. ಅಲ್ದಾ .
ಅದ್ ಹ್ಮ್ ಮಾರ ಮುಡಸಿದ ಅಲ್ಲಿ ತೆಗ ಬಿದ್ದದ ಕೆರಿ ಅದಂಗ ಆಗ್ಯದ. ಕೆಲ ನೀರು ಆ ಕಡೆ ಶಫ್ಟ್ ಮಾಡ್ಬಿಟ್ಟಿವ ಸ್ವಲ್ಪ ಪೂರಾ ಮೆತ್ ಬಿಟ್ಟಾವ. ಬಾಯಿ ಅದ ಹಂಗಗದಂಗ ಹ್ಮ್ ಸ್ವಲ್ಪ ಕಾಲ ಇತ್ತ ಅಂದ್ರೆ ಮತ್ತ. ಮತ್ತ ಕ್ಯಾನಲ್ ನೀನ್ ಬಿಟ್ರೆ ಮತ್ಕೊಂಬತದ.
ಹ
ಒಂದ್ ಸರ್ತಿ ತುಂಬ ಅಂದ್ರೆ ಒಂದ ಹದ್ದು ಇಪ್ಪತ್ತು ದಿನಂತನ ಏನ್ ಸ್ವಲ್ಪ ನೋಣಗಲ್ಲ ಅಣ್ಣಸ್ ಸ್ವಲ್ಪ ತಳ. ಬರ್ತ ಅಷ್ಟೇ ತಳ ಖರ್ಚ ಅದ ಜಾಸ್ತಿ ಕುಡಿಯಲ್ಲ ಭೂಮಿ ನೀರ್.
ಹೌದ ಹಂಗಗೆ ಖರ್ಚುತ್ ಅಂದ್ರೆ ಜಾಸ್ತಿ ಕುಡಿಲ್ಲ ನೀರ್.
ಹ ಕುಡಲ್ಲ ನಗಸ್ತಿ ಪೂರ ಬಹ ದಂಗನದು. ಸ್ವಲ್ಪ ನೀರು ಬಡತಿರುತದಾ ಹ್ಮ್. ಅದಕ್ಕೆರ ಅದನ್ನು ಒಂದ್ ಮಾಡ್ಬೇಕಂದ್ ಮಾಡ್ಯವಣ ಏನ ಆಗ್ತಾನೆನ.
ಮಾಡ ಮಾಡ್ರಿ ಲೈಫ್ನಾಗ ಏನಾದ್ರು ಮುಂದ್ ಬರ ಮಾಡ್ಯಕ್ತತ್ತ ಎಷ್ಟ್ ದಿನ ಅಂತ ಹಿಂಗಗೆ ಕೈ ಕಡ ಅ ಕುಂದ್ರ. ಏನೇನೋ ಮಡರಿ ಜವ ನ ಅಂತ.
ಜವಾಬ್ ಯವಾಬ್ ಏನು ಆಗಲ್ಲಗ್ಯಾವ ಸುಮ್ ಇದಿರ ಬಿಸ್ನನೆಸ್ ಮಾಡ್ಬೇಕ ಅಂತಕ್ರ ಮಾಡ್ಲಾತವ ನೋಡೋಣ.
ಹ್ಮ್ ಮನುಷ್ಯ ಮುಂದಾಗದೆ ಬಿಸ್ನೆಸ್ ಲಲೆಸನ್ದನೆ ಮುಂದಾಗದ ಮತ್ತೆ ಯಾವೇ ಇಲ್ಲ.
ಹ ಗವರ್ಮೆಂಟ್ ಜವಾಬ ನಿಂತ ಬರೇ ನಮ್ಮಲ್ಲ ರ್ಚ ದೂರ ಆತ ಅಷ್ಟೇ. ಕೈ ಇಡಿತಾನು.
ಹ್ಮ್ ಊಟ ಮಾಡಕ್ಕ.
ನಂತ
ಅದಕ್ಕೆಲ್ಲ ಸರಿಯಬ ಬಿಡದ ಗೌರ್ಮೆಂಟ್ ಜಾಬ ಇಂದ ಎಲ್ಲಕ ಬಂದಾರದ ಬಿಸ್ನೆಸ್ ಮಾಡಿದೀವಪ್ಪ ಅಂತಂದ್ರ. ಇಡ ಕಾಂದನ ಕುಟುಸ .
ಅರಾಮ್ ಎಲ್ಲ ಎಲ್ಲಡ್ತೋೊಂಡು ಮನೆಗಿನ ಕಟ್ಟಅರಾಮ್ ಇರ್ಬಹದು. ಸಂ ಆದಣ ಒಂದ ಒಂದ ಒಂದ ಈಗ ನೋಡ್ರ ಆಗ್ಬೋದು ತೊಳೋದ ಆತ. ರಿ ತಗೊಂಡಿದ್ದಿದೆ ಆ ತೋ ಈಗ ಐವತ್ತದು ಈಗ ಐವತ್ತ ನಿಂದ ನೂರ ಒೂರ ಐವತ್ತು ಹಿಂಗ್ ಹಕತ್ ಬೆಳಿತತದ. ಬಿಸಸಿನಸ್ ಯಾವದೂ ಡೌನ್ ಫಲ್ ಆಗಲ್ಲ.
ಮ್ಮ್. ಹ್ಮ್ ಸುಮ್ನೆನ್ ನೀನಂತ ನೀನಲ್ಲ ಅಂದ್ರೆ ಒಂದ್ ಕೋಟಿ ಮನ್ಷಿ ಇದ ಸದ್ ನೀನು.
ಹ್ಮ ಹ ಹ ಇದುನ್ನ .
ಹ್ಮ ಮತ್ತೆ ಐವತ್ ಕುರಿ ಅಂತಂದ್ರ ಒಂದ್ ಕುರಿ. ಏ ಒಂದ ಇಪ್ಪ ಸಾವಿ ರೂಪಾಯ ಅಂತರಿ ನೀನು. ಮತ್ತೆ ಅವಲ್ಲ ಅದೇ ಇದೆ. ಹ್ಮ್ ಹದ್ನೆಂಟು ಹತ್ತೊಂಬತ್ತ ಇಪ್ಪತ್ತಲ್ಲಿಲ್ಲಿ ಎಸ. ಹಾ ಈಂಗ ಆಯ್ತ್ ಆಮಲಸನ್ ಪೋನ.
ಅದತ
ಹಾ